ಆಮೇ
ತೋ ಅವಾಗ ಏನ್ ಹೇತಿದ್ದಿದೆ ಕಂಟನ್ಯೂ ಮಾಡು
ಏನಲ್ಲ ಡಿಿಯ ಬಿ ಬಗ್ಗೆ ಡಮ ಪಾತ್ಪಟ್ಟ ಏನ್ ಅಂತೆಲ್ಲ
ಅದು ಡಿ ಎ ಪಿ ಅಂದ್ರೆ ಡೈ ಅಮೋನಿಯಂ ಅಂದ್ರೆ ಪಾಸ್ಪ್ಯಾಟ್ ಅಂದ್ರೆ ಡಿ ಎ ಪಿ ಅಲ್ಲಿ ಎನ್ ಪಿ ಕೆ ಅಂತ ಇರುತ್ತೆ ಎನ್ ಪಿ ಕೆ ಅಂದ್ರೆ ಆ ನೈಟ್ರೋಜನ್ನು ಆ ಪಿ ಅಂದ್ರೆ ಪ ಫಾಸ್ಫರಸ್ ಹ ಕೆ ಅಂದ್ರೆ ಪೊಟ್ಯಾಸಿಯಂ್
ನೈಡ್ರೋಜನ್ ಪಾಸ್ಪೋರ್ಟ್ ಪಶಾಟಂ
ಹಾ ಅಂದ್ರೆ ನೈಟ್ರೋಜನ್ ಅಂದ್ರೆ ನಲ್ವತ್ತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರ್ವ ಡಿ ಐ ಪಿದಾಗ
ಹಾ
ಹ ಅಂದ್ರೆ ನಾವವು ಡಿ ಎ ಪಿ ಹಾಕಿದ್ಮೇಲೆ ಯೂರಿಯಾ ಏನು ಹಾಕೋದ ಅವಶ್ಯಕತೆ ಇರಲ್ಲ ಸಾಂದ್ರ ಸುಮ್ಮ್ ಜನ ಆಗ್ತ ಯರಿಯಾ ಹಾಕೋ ಅವಶ್ಯಕತೆ ಯಾಕಂದ್ರೆ ಯೂರಿಯಾನೇರಗ ಅಣ್ಣ ನೈಟ್ರೋಜನ್ರಾಗ ನಲ್ವತ್ಾರು ಪರ್ಸೆಂಜ ಇರ್ತದೆ ಯುರಿಯಾ ಮತ್ತೆ ಯೂರಿಯಾದಾಗ ಇರೋದೇ ನೈಟ್ರೋಜನ್
ಹ್ಮ್ ಹ್ಮ್ ಹ ಮತ್ತೆ
ಹಾ ಮತ್ತೆನ ಹೇಳ್ಬೇಕು ನೀ ನೀವ್ ಒಬ್ಬ
ಗೊಬ್ಬರೇನಲ್ಲ ನಾವು ಇದು ಎಷ್ಟ ದಸರ ಆಗ್ಬಿಟ್ಟವಲ್ಲ ಅಲ್ಲಿ ಅತಿ ಬೀೂಸನೇ ಊರಿಲ್ಲ ಮಳೆನೇ ಬಂದಿಲ್ಲ ಮುಂದ್ ಮುಿಟ್ಟಿಗೆ ಅಲ್ಲಿ
ಹೌದು ಯಾಕೆ ಹೆಸರ ಯಕ ಆಗಲಿ ಇದು ಅಚ್ಚಿ ಯಾಕ ಆಗಲಿ ನೀವು
ಇಲ್ಲಿ ನಮ್ಮ್ ಅಡವಿ ಬೆಳೆ ಅಲ್ಲಯ ಮಚೆ ನಮ್ ಭೂಮಿ
ಯಾವ ತರದ್ ನಿಮ್ದು ಅಂದ್ರೆ ಭೂಮಿಯಲ್ಲಿ ಯಾವ ಮಣ್ಣ ಇದೆ
ಈಗೂ ಹ ಅದ್ ಬಿುಡು ಓಕೆ ಈ ಕಪ್ಪು ಮಣ್ಣುನ ಇಲ್ಲ ನಮ್ಮಲ್ಲಿ
ಅಂದ್ರೆ ಯಾವ ಮನ್ ಕಂಪಣ್ಣ ಇದನಾ
ಹ್ಮ ಉಸುಗು ಮತ್ತೆ ಕಂಪು ಎಲ್ಲಾ ಮಿಕ್ಸ್ ಇದೆ ನೋಡ
ಅಂದ್ರೆ ಎರೆ ಮಣ್ಣ ಎರೆ ಅಲ್ಲ ಮಸುಬ ಅಂತ
ಹಾ ಮಸೂಬ ಹ ಮಸೂಬು
ಹ್ಮ್ ಮಸುಬ್ ಮಣ್ಣಿಗೆ ಹಚ್ಚ ಕನ್ನಡದಲ್ಲಿ ಭೂಕ್ಕಲ್ ಏನಂತಂದ್ರ ಅದಗ ಮಸ್ಗ ಅಂದ್ರೆ ಮಸಾರಿ ಮಣ್ಣಿಗೆ ಕೆಂಪಣ್ಣ ಅಂತರಂಗ ಕೆಂಪಣ್ಣಿಗೆ ಹ
ಕೆಂಪಣಗ ಏನನ್ಂತಾರಲ್ಲ ಯಾವನಿ ಗೊತ್ತು ಆ ಭೂಮಿಯಲ್ಲಿ ಒಟ್ಟು ಏಳ್ ಪತ್ರಗಳು ಇರ್ತವಲ್ಲವು ಶಿಲಾಯುಗ ಏನೋ ನಾವು ನೋಡ್ೇದ ಅವಲಿ ಎಕ್ಸ್ಪ್ಲೇನ್ ಮಾಡೋ
ಅಂದ್ರೆ ಇವಾಗ ಭೂಮಿಯ ಅಲ್ಲಿ ಕಷ್ಟ ಅಂತ ಇರ್ತ ಫಸ್ಟ್ ಬರದಕ್ಕೆಷ್ಟ ಆಮೇಲೆ ಮೆಂಟಲ್ ಅಂದ್ರೆ ಕೇಂದ್ರಗೋಳ ಮಿಶ್ರಗೋಳ ಹ ಅಂದ್ರ ಒಳ ಕೇಂದ್ರ
ಹ್ಮ್ ಮತ್ತೊ ಇದಪಾ ಭೂಕಂಪ ಇದ ಜ್ವಾಲಾಮುಖಿ ಫೋಟ ಆಗುತ್ತಲ್ಲಾ
ಅ ಜಾಲ ಮುುಖಿ ಆಗದ ಅ್ ಎಸ್ನ್ ಪಿಯರ್ ಅಂದ್ರೆ ಮಿಶ್ರಪ್ಪ ಅಂದ್ರ ಈಾಗ ಇವಾಗ ಅದ್ರ ಬಗ್ಗೆ ಯಾವ ನಾ ಡೀಟೇಲ್ಸ್ ಕೇಳ ಇವಾಗ ಒಂದೆದ್ದ ಯಾವ ಬರ್ದ ಹ ಕೈೇಂದ್ರಗಳು ಅಂತಾರದ ಕೇಂದ್ರ
ಹ ಕೇಂದ್ರಗಳು ಹೋಗಿ
ಹಾ ಕ್ರಷ್ಟ ಕ್ರಷ್ಟ ಅಂದ್ರ ಕ್ರಷ್ಟ ಅಂದ್ರೆ ೇನು ಭೂ ಕವಚ ಸಾರಿ ಭೂ ಕವಚ ಫಸ್ಟ್ ಬರದು
ಹಾ ಹ್ಮ್
ಕೋಚಿದಾಗ ಅಲ್ಲಿ ಸೀಮಾ ಸಿಯಲ್ ಅಂತ ಅರ್ಥ
ಸೀಮಾ ಸಿಿಯಲ್ ಹಾ
ಎರಡು ಬರ್ತಾವ ಅಲ್ಲಿ ಸೀಮಾ ಸಿಲ್ದಾಗ ಸೀಮಾ ಅಂತಂದ್ರೆ ಸಿಲಿಯಂ ಇದು ಸಿಲಿಕಾನ್ ಮತ್ತೆ ಅ ಇದು ಮ್ಯಾಗಗ್ನೀಷಿಯಂ ಹ ಮತ್ತೆ ಹ ಸಿಯಾಾಲ ಅಂದ್ರೆ ಸಿಲಿಕ್ ಅ ಅಲ್ಯೂಮಿನಿಯಂ ಅವ ಎರಡರ ಬಗ್ಗೆ ಒಂದ್ ನಡ ಒ್ ಇನ್ನೊಂದ್ ಬರ್ತ ಎೆರೈಟ ಕೂಡ್ತದ ಅಂದ ಯಾವ್ದ ಅಂದ್ರೆ ಕ್ರಾನಡ ಅಂದ ಬರ್ತಾ ಕಾನಡ ಅಂತ ಕೇಶ್ ಒಂದು
ಅವಾಗ ಜ್ಾಲ ಮೆ ಸಪೋರ್ಟ್ ಆೋಗುತ್ತಲ್ಲ
ಕ್ರಾನಡ ಒಂದ್ಗಷ್ಟ ಒಂದು ಒಂದು ರೇಖೆ ಬರ್ತದೆ ಎರಡು ರೇಖೆ ಅಲ್ಲಿ ಡಿವೈಡ್ ಮಾಡ್ತದ ಸೀಮಾ ಸಿ ಎಲ್ ಮಾಡೋ ಕ್ರಾನೆಡ್ ಆಮೇಲೆ ನೆಕ್ಸ್ಟ್ ಬರದ ಅದು ಮಿಶ್ರಗೋಳ ಹ್ಮ್ ಮಿಶ್ರಗೋಳ ಹ ಮಿಶ್ರ ನೆಕ್ಸ್ಟ್ ಬರೋದು ಮಿಶ್ರಗೋಳ.
ಹ್ಮ್
ಮಿಶ್ರಗೋಲದಲ್ಲಿ ಎರಡು ಫಾದರ್ ಬರ್ತ ಮತ್ತ ಅದ್ರಲ್ಲಿ ಅಂದ್ರ ಮೇಲ್ ಪದ್ರ ಮತ್ತೆ ಕೆಳಪದ್ರ ಅಂತ ಬರ್ತಾವ ಅದ್ರಲ್ಲಿ ಈಗ ಎಷ್ ಪೇರು ಮೆಸಸ್ ಪೇರು ಅಂತ ಇರ್ತ ಎಸ್ ಪೇರ್ದಾಗ ಅತಿ ಹೆಚ್ಚ ಜಲಮಿಗ್ ಕಂಡು ಬರೋದು ಯಾರಾಗ ಹ್ಮ
ಅದೇ ಗೋಳಳ ಬಗ್ ಅದ್ರ ಬಗ್ಗೆಳ ಬಗ್ಗೆ ಯಾವ್ ತರ ಕ್ವಶ್ನ್ ಕ್ವಶನ್ ಯಾವ್ ತರ ತೆಗತನ ಗೊತ್ತ
ಹ್ಮ ಆತರ ಅರಾಗ ಯಾರ ಎಷ್ಟತನ ಪೇರ್ ಮಸ ಪೇ ಅಂದ್ರ ಅದು ಡಿವಾರ್ಟ್ಮೆಟ್ ಅ ಅಂದ್ರೆ ರೆಪಿಟ ಅಂತರ್ತದ್ರ ಏಕೆ ಹಾ ರೆಪ್ಟಿ ಅದಲ್ಲ ರೆಪ್ಟಿ ಆದ ಡಿವೈಡ್ ಮಾಡ್ತೆ ಎಷ್ಟೇರ್ ಮೆಸ್ ಅಯ್ತಾ.
ಹ್ಮ
ಮತ್ತೆ ಈಗ ಅಂದ್ರೆ ಭೂ ಕವಚ ಮಿಶ್ರಗಳೋಳ ಅಲ್ಲದೆಲ್ಲ ಫಸ್ಟ್ ಎರಡನೇದ ಗುಟ್ಟಿಯನ್ ಬರ ರೇಖೆ ಅದು ಡಿವೈಡ್ ಮಾಡಲ್ಲಿ ಅದಾದ್ಮೇಲೆ ಮಿಶ್ರಗೋಳ ಮತ್ ಕೇಂದ್ರಗಳು ಒಂದ ಬರ್ತ ಮಿಶ್ರ ಕೇಂದ್ರಗಳ ಮಿಶ್ರ ಕೇಂದ್ರ ಚ್ರಗೋಳದಲ್ಲಿ ಅಲ್ಲಿ ಡಿವೈಡ್ ಮಾಡ ಅಂದ್ರೆ ಲೆಮನ್ ರೇಖಾ ಅಂತ ಬಾರದು ಒಂದು
ಹ್ಮ್
ಹ್ಮ ಲೆಮನ್ ರೇೇಕೆ ಅದ ಡಿವೈಡ್ ಮಾಡ್ದರ ಹ ಇರಾಗ ಕೇಂದ್ರ ಕೇಂದ್ರಳ ಎರಡು ಪದ ಬರ್ತ ಅಂದ್ರೆ ಒಳಗ್ ಕೇಂದ್ರ ಹೊರ ಕೇಂದ್ರ ಅಂತ
ಹ್ಮ್ ಒಳಾಕಂದ್ರ ಮತ್ತೆ ಹೊರಾಕ ಅಂದ್ರ ಒಕ
ವರಂದ್ರದಾಗ ಅಂದ್ರ ಇ ನಿಪ್ ಅಂತ ಬರ್ದ ನಿಫ ಅಂದ್ರೆ ಏನ ನಿಕ್ಕಲು ಕಬ್ಬಿಣ ಹ ನಿಫ್ ಕವಣಿಕಲ್ ಅತ್ಯಚ್ಚ ಅ ಕಾಣ್ಬಡ್ತ ಅಂದ್ರೆ ಅದ್ರ ಎಲ್ಲಿಂದ ಎಲ್ಲಿ ವ್ಯಾಪ್ತಿ ಅಂದ್ರ ಅರವತ್ತರಲಂದ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ವ್ಯಾಪ್ತಿ ಅದ ಭೂಮಿ ಒಳಗೆ
ಹೌದ್ ಹೌದ್ ಮಗ ಹು
ದ ಅಂತ ಏ ಉಷ್ಣಂ ಹೆಚ್ಚಾಗಗದೆ ಕಡಿಮ ಆಗತ ಅಂತ ಕೇಳ್ತಾನ
ಹ ಹೆಚ್ಚ ಆಗುತ್ತಲ್ಲ
ಭೂಮಿ ಆಳಕ್ಕೆ ಹೋದಂತೆ ಒತ್ತಡ ಕಡಿಮೆ ಆಗತೆ ಜಾಸ್ತಿ ಅಂತ ಕೇಳ್ತಾನ ಒತ್ತಡ ಜಾಸ್ತಿ ಆಗ್ತದ
ಆಗುತ್ತೆ
ತರ ನೋಡ ಭೂಮಿ ಕವಚ ಬಗೆ ಇಷ್ಟ ದೋಗಲ ಮಗ ಬಳ ಇ ಬಾಳ ಹಿಂದಿದಿನಿ ಇನ್ನ
ಕೊಚ್ಚಿಿಂದೆ ಏನು ಕರಿೋ ಸಪ್ಪ ಅಂಂತಲ್ಲ್ಟ
ಇಲ್ಲ ಲೇ ಮಚಾ ನೀನ್ ಕ್ವಶನ್ ಪೇಪರ್ ನೋಡ್ಬೇಕು ರೆಫರ್ ಮಾ ಡ್ಬೇಕು ಮಾಡ ಕ್ವಷನ್ ಪೇಪರ್ ಎಷ್ಟ ಬಿಡ್ತ ಹಂಗಾದ್ರ ಗೊ ಯಾವತರ ಓದಬೇಕ ಅಂತ ಎಷ್ಟಿ ಸುಮ್ ಉದ್ದ ಹೋದ್ರ ಹಂಗ ಯಾವ್ದ ಯಾವಂದ್ ಎಕ್ಸಾಮ್ ಪ್ರಿಪೇರ್ ಹಾಕೊಂಡ ಅಂದ್ರ ಎಕ್ಸಾಮ್ ಫುಲ್ ಒದ್ಬೇಕು
ಹ್ಮ್ ಹ್ಮ್ ಯಾವ್ ಯಾವ್ದ್ ಬಗ್ಗೆ ಕ್ವಶ್ನ್ ಪೇಪರ್ ಓಲ್ಡ್ ಓಲ್ಡ್ ಕ್ವಶ್ನ್ ಪೇಪರ್ ಆಗ್ಲಿ ಪ್ರಚಲಿತ ಅದ್ರ ಬಗ್ಗೆ ಟಾಪಿಕ್ ಅದ್ರ ಕ್ಲಿಯರ್ ಮಾಡಕ ಅವಾಗ ಅದಬ ಬಿಟ್ಟ ಸು್ ಬುಕ್ ತ್ ಕೊಡಂಗ ಇ ನಣೆಬ್ರು
ಹಾ ಆತರ ಮಾಡಿದ್ರೆ ಆತ್ ನೋಡಪಾ ನಾ್ ಓದಕೊಂತೀವಿ ಇನ್ನ್ ಟೈಮ್ ಇಡತ್ ನಮ್ಗ ಹ್ಮ
ಹ್ಮ್
ಎಷ್ಟ ಆಯ್ತ ಅದ್ರ ಬಗೆ
ಈಗ್ಂತ ಒಂದ ನೀಟಾಗಿ ಎಲ್ಲ ಕ್ಲಿಯರ್
ಇವಾಗ ಈಗ ಭೂಮಿಗೆ ಈವಾಗ ಈ ಅಂದ್ರೆ ಭೂಮಿಗೆ ಸಮೀಪವಾದ ಗ್ರಹ ಯಾವದೋ ನಮ್ ಭೂಮಿಗ ಹ್ಮ್.
ಶುಕ್ರವಾರ.
ಹ್ಮ್. ಕರೆಕ್ಟ್ ಶುಕ್ರವಾರ ಬಗ್ಗೆ ಏನನ ಶುಕ್ರಗಾರ ಬೆಳ್ಳಿ ನ ಕ್ಷೇತ್ರ ಶುಭ ಅಂಗಾರಗ್ರಹ ಅಂತ ಕರಿಕರ್ತಾರಾ ಅದಕ್ಕ. ಹಾ ಶುಕ್ರಗಾವಕ ಮ ಯಏನಂದ ಗೇನ ಅದು ಶುಕ್ರ ಪ್ರೇಮ ಅಂತ ಕರಿತಾರೆ ಅದು. ಶುಕ್ರ ಅಂದ್ರ ಪ್ರೇಮ ಪ್ರೇಮಗ್ರಹ ಅಂತ ಕರಿತಾರ.
ಹ್ಮ್ ಹ್ಮ್ ಅಂದ್ರೆಂದ್ರೆ ಬೆಳ್ಳಿ ಬೆಳ್ಳಿ ನಕ್ಷತ್ರ ಗ್ರಹ ಪ್ರೇಮ ಗ್ರಹ ಮತ್ತೆ,
ಹ್ಮ ತಂದೆ ಪ್ರೇಮ ಅಂದ್ರೆ ರೋಮನ್ ಪ್ರೇಮ ಗ್ರಹ ಅಂತ ಹೇಳ್ದ ಕತರು ರೋಮನ್ ಪ್ರೇಮಗ್ರಹದ ಶುಕ್ರಾಗ ಅತಿ ಹೆಚ್ಚು,
ಚಂದ್ರಯಾನಮ್ಮ ಮೊದ್ಲ ಮಾಡಿದ ಅದು ಒಂದು ಚಿಟ್ಟ ಐ್ತಲ್ಲ ಅದ್ರ ಹೆಸ್ರ ಯಾವ್ದು ಹೇಳು. ಚಂದ್ರಮೇನ್ ಮೊದ್ಲೊಂದು ಚಿಟ್ಟೆ ಕಳಸ್ತಾರ ನೋಡು.
ಸೀಟೆನಾ ಅಪೋಲೋ ಅದ ಹತ್ತೊಂಬನೂರ ಐವತ್ತೇಳರಾಗ ಹೋದಲ್ಲ ಅದ.
ಅಪೊಲೊ ಏಸ್ ಕರೆಷ್ಟ.
ಬಿಟ್ಟಗ ನಾಯಿ ನಾಯಿ ಯಾವ್ದ.
ಹ ಲೈಕನಾಯಿ ಮತ್ತೆ ಅಪೋಲೋನು ಪಸ್ಟ್ ಅದ ಕಳಸ್ಸಾರ ಅಂತ. ಮ ಆಮೇಲೆ ಲೈಕ ನಾಯಿ ಅಂತ ಬರ್ತ ನಾಯ ಸರಿ ಲೈಕ್ ಹಗದ್ ಬಿಡು ಮತ್ತೆ ಹಿಂದೆಡಿ ಮನ್ಷ್ಯ ಹೂ ತನಲ್ಲಾ, ನೀಲ್ ಆರ್ಮ ಸ್ಟ್ರಾಂಗ್.
ನೀಲ ಆರಮ್ ಸ್ಟ್ರಾಂಗ್ ಆಮೇಲ ಇನ್ನೊಬ್ಬ ಹಾರ್ದ ಎರಡನೇ, ಎರಡನೇ ಒಬ್ಬವ ಇಡ್ತಾನ ಎಜ್ಜಿ ಫಸ್ಟ್ ಹೆಜ್ಜಿ ಇಟ್ಟವ ಅವ ಎರಡನೇ
ಪ ಪಸ್ಟ್ ನೀಲ ಆರಮ ಸ್ಟ್ರಾಂಗ್ ಎಲ್ಲಿ ಇಡ್ತನಾ ಹೇಳ ಅವ ಹೆಜ್ಜಿ.
ಯಲ್ಲಿ ಇಡ್ತಾನ ಆವಾ ಪಸ್ಟ್,
ಹಾ,
ನೀಲ್ ಅರ್ಮ ಸ್ಟ್ರಾಂಗ ಮತ್ತೆ ನೆಕ್ಸ್ಟ್ ಆರ್ಲಿ.
ಹೋಲಿಬಿಡು ಮನ್ ಮನ್ ಅವರ ಎಷ್ಟೇ ಇರೋದು ಅಂಗವಿಕಲ ಮಹಿಳೆ.
ಹಂಗವಿಕಲ ಅಂದ್ರೆ ಯಾರಪ್ಪ ಕಾಮಿ ರೀಟ್ ಅಂತತ್ರಲ್ಲ ಹಂಗವಿಕಲ್, ಓದಿನಿ ಯಾರನ್ ಗೊತ್ತಿಲ್ಲ.
ಹಂಗ ಅವಿಕಲ್ಲ ಮಹಿಳಾ ಮಹಿಳಾ ನೋಡು ಮನ್ಸ್ ಅವರು ಅಷ್ಟೇರು,
ಅದೇ ಅದು ಓದಿನಿ ನೆನ್ಪಿಲ್ಲ ಆಪ್ಷನ್ ಕೊಟ್ರ ಆಗ್ನ ಯಾರು ಹೇಳ್.
ಹ ನಾನು ನೆನ್ಪಿಲ್ಲ ಅದಕ್ಕೆ ನಿನ್ ಕೇಳಿದ್ ರಿವಾಜ್ ಮಾಡ್ಕ ಮತ್ ನನ್ ಅಕಿನ ಅದು ಅಕ್ಕಿ ಹಂಗೆ ಅಕ್ಕಿನ ಆಕ್ಡೆಂಟ್ ಟ್ರನ್ ಆಕ್ಡೆಂಟ್ ಆಗರೋ ಅಂತೆ ಎಲ್ಲ ಹೆೋ ಘಟನೆ ಎಲ್ಲಾ ಹೇಳರೋದು. ಬಟ್ ನೆನಪ ಬರ್ತಾ ಇಲ್ ಹೆಸರು. ಎಷ್ಟ ಎತ್ತರ ಆದ ಹೇಳ ಅದು.
ಏನಾ ಆದ ಎನ್ ನಾವು ಜಿಯೋಗ್ರಫಿ ಒ ಕವರ್ ಮಾಡಕ್ ಮೌಂಟ್ ಎವರೆಸ್ಟ್ ಬಗ್ಗೆ ಸ್ವಲ್ಪ ಓದೋ ಟೈಮ್ಗಿ
ಹೌದಾ, ಮತ್ತೆ ಇನ್ನು ಏನು ನಾವು ತೊಡಪ್ಪ.
ಯ್ ಕಂಫೀಜ ಆ ಆದಲ್ಲ ಮ ಎಲ್ಲ ಡಿಕ್ಲೇರ್ ಇರ್ಬೇಕು ಇಾಗ ಮೌಂಟ್ ಎವರೆಸ್ಟ್ ಬಂತಂದ ಮೌಂಟ್ ಮೌಂಟ್ ಎವರೆಸ್ಟ್ ಬಗ್ಗೆ ಎಲ್ಲಾ ಅಧ್ಯನ ಮಾಡಿ ಗೊತ್ತಿರಬೇಕು ಮೌಂಟ್ ರೆಸ್ಟ್ ಯಾರ ಅಧ್ಯಯನ ಮಾಡಿದ್ರೆ ಯಾರೆಲ್ಲ ಎಲ್ಲಿ ಹಡ
ಫಸ್ಟ್ ಮನ್ ಮೌನ್ಶ ಅವ ಅಧ್ಯಯನ ಮಾಡದಂತ ಅಂತಲ್ಲ ಅದು ಸುತ್ತ ತೊಳೆತ ಹಾಕಿ ಅದ್ರ ಹೈಟ್ ಆದಂತ ಕಡ್ಡುಇಡಿಧ್ವ ಯಾರ್ ಹೇಳೇಲೆ. ಹಾ ಹೌದು್ ಹೌದುೌದ ಹೌದ ಹೌದ ಹೌದು ಮೌಂಟ್ ಅವರೆಸ್ಟ್
ಹತ್ತೊಂಬತ್ ನೂರ ಹದ್ ಹದ್ನಾರಾಗ.
ಗೊತ್ತಿಲ್ಲ ಬಟ್ ಮೌಂಟ್ ಅಂತ ಮತ್ತೆ ಕಾಂತ ಕಂಡ ಹಿಡು ಕಾಂತತ್ವ ಅಂತದು ಬರುತ್ತ
ಕಾಂತತ್ವ ಕಂಡಿಡೋದ್ ಯಾರು.
ಕುರಿಕಾಯ ಕುರಿಕಾಯವನ್ಲೆ ಅವ ಒಬ್ಬವ ಚಪ್ಪಲೆಕ್ಕಕಂದ ಹೋಗಿ ಅದ್ರಲಿಂದ್ ಇದ್ ಅವ್ನ್ ಹೆಸ್ರೇ ಬರ್
ಕಾಂತಾ ಅಂದ್ರ ಗಿಲ್ಬರ್ಟ್ ಅಂತ್ ಬಾತಾನ ಗಿಲ್ಬರ್ಟ್ ಕಾಂತತ್ವ ಕಂಡಿಡ್ ದೊದು ಗಿಲ್ಬರ್ಟು. ಹಾ ವಿಲ್ಯಂ
ಅವ್ನೆ ನೋಡುವ ನವ್ನೆ ಸಿತೆಗಿಟ್ರೆ ಅವ್ರ ಗೊತ್ತು. ಆಯಸ್ಕತ್ಲೆ ಆಯಸ್ಕಂತ ಮಾಡ್ದಾವ.
ಆಯಸ್ಖಾನ್ ಮತ್ ಕಾಂತತ್ ಗಿಲ್ಬಾರ್ಟ ಅವ್ನೆ. ಕಾಂತತ್ವ ಹ್ಮ್. ಹ್ಮ್ ಮತ್ ಕೇಳ ಕ್ವೆಶ್ಚನ್ ಇದ್ರ ಕೇಳ ಹೇಳ್ತನಿ ಹಂಗೇನಿಲ್ಲ.
ಕ್ವಶನ್ ಎಲ್ಲ ಮನಾರ ಅದ ಒಪ್ಪ ಕ್ವಶನ್ ಕೇಳ್ಬೇಡ.
ಹ್ಮ್
ಬಟ್ಟವು ಹೆಂಗ್ ಅವ ಅಂದ್
ನಿ ನೀನು ಓದ್ತಿಯ ಕಂಪ್ ಫಿಜೆಲ್ಲ ಇರ್ತೆ ಕಂಪಿಜಲ್ ಇರ್ಬಾರ್ದು ಯಾವತ್ಲು ಡಿಕ್ಲೇರ್ ಆಗ್ ಒದ್ಬೇಕ್ ಏನೆ ಒಂದ್ ಸಬ್ಜೆಟ್ ಅನ್
ಏ ಮೊಮ್ಮದ್ ಬಿನ್ ತಗಲಕ್ಕಾಗಿಲ್ಲಾನೆ ಹರೆನ. ಮೊಹಮ್ಮದ್ ಬಿನ್ ತುಘಲಾಕ್ ಆಗೇನಿ ಕರೆವು.
ಮೊಮ್ಮದ್ ಬಿನ್ ತುಘಲಾಕ್ ಅರೆ ಹಚ್ಚಾ ಅಂತ ಕರಿತೆವ್ ಅರೆ ಹುಚ್ಚ ಹೊರೆ ಅಂತ್ ಕರೀತೆರ್ ಯಾರ್ ಕರೀತೆರ್ ಅವ್ನ.
ಅರೆ ಹುಚ್ಚದೆರೆನ. ಯಾರ್ ಕರ್ತಾರ ಹೇಳಪ್ಪಾ ನೀನ. ಸ ಯಾರ್ ಹೆಸ್ರೆನ.
ಹಾಮಸ್ ರೋತಾ ತಾಮಸ್.
ತಾಮಸ್ ರೊನಾ.
ಹ ತಾಮಸ್ ರೋ ಮತ್ತೆ ಇವ್ನಿಗ ಯಾರಿಗ್ ಅಂದ್ರ ಇಲ್ ತಮಸ್ಗ. ಹಣೆಗಾರ್ ರಾಜ ಅಂತ ಕರಿತಾರ. ಹಣಗಾರ ಅಣಗಾರ ರಾಜ ಅಂತ ಕಳ್ದ್ ಲೀನ್ ಫೋನ್ ಅಂತ್ ಕರೀತಾನ ಇಲ್ತ್ಮಿಷ.
ಅಲ್ಲಿನ್ ಪೊಲಾ ಹೆಸರಿಂಗ ಒಳ್ಳೆನೋಡ್ ನಾಡಾ. ತಡೆ ಆಡಳಿತದಲ್ಲಿದ್ದಾಗ ನಾಣ್ಯಗಳ ಮೇಲೆ ತನ್ನ ಸೈ ಸೈನಿಕರ ಮುದ್ರೆಗಳ್ ಮುದ್ದಿಸಿದ ದೊರೆ ಯಾರು.
ಏಳ ಏನ ಕ್ವಶನ್ ಏನ್ ಅರ್ಥ ಆಗ್ಲಿಲ್ಲ ನಂಗೆ.
ದಲ್ಲಿದಾಗ ತನ್ನ ಸೈನಿಕರ. ಸಿನ್ಯ ಅವ್ರ್ ಸೈನಿಕ್ರ ಹೆಸ್ರಿನಗೆ ಮುದ್ರೆಗಳು ಮುದ್ರಿಸಿದ್
ಹ್ಮ ಸರಿ ಮಗ ಒಂದ್ ಆಮೇಲೆ ಹಚ್ಲ ನಾನ ಫೋನ್ ಬರ್ತ್ ತದೆ ಹ ಫೋನ್ ಹಚ್ಚತಿನಿಂದ್ರು ಆಮೇಲ.
ಹಾ ಹಚ್ಚು ಒಂದ್ ಜಸ್ಟ್ ಹಚ್ ಪಟ್ನಾ ಹಚ್ಚು.